ಏನ್ ನಡದಿಯೋ ಆದಿತ್ಯ ಅವ್ರ ಹಾ ರೀ.
ಏನಪ್ಪ ನಿಮ್ದೇ ಅವತ್ತಲ್ಲ ಗೊತ್ತಿಲ್ಲ
ನಮ್ದ ಏನ್ ಹೇಳ್ತಿರಿ ಇದು ಎಂ, ಯೋ ಎಕ್ಸಾಮ್ ಬಿಟ್ಟಾರ ನೋಡ್ರಿ.
ಹ್ಮ್, ನಡಸಿರಪ್ಪ ನೋಡದೇ
ಹ, ಅದ್ರದ್ದು ನಮ್ಮ ಕಾಲೇಜ್ ನಲ್ಲಿ ಲೆಕ್ಚರ್ ಆದಂತ ಡಾಕ್ಟರ್ ರವಿ ಪೂಜಾರಿ ರಿ ಅವ್ರು ಮತ್ತೆ ಮಲ್ಲಿಕಾರ್ಜುನ್ ಅವರು ಬರಿತಾ ಇದ್ದಾರೆ ಅಂತ ನೋಡ್ರಿ ಎಕ್ಸಾಮ್ನ.
ಬರಿತಾರ್ರಿಎಲ್ಲೊರು ಬರಿತಾರ್
ಸ್ಟೂಡೆಂಟ್ ಜೊತೆ ಬರ್ತಿದ್ದಾರೆ ನೋಡಿ ಲೆಚ್ಚರಗಳು ಏಕಂದ್ರೆ ಇದು ಏಳು ವರ್ಷ ಆದ ಮೇಲೆ ಬಿಟ್ಟಿದಾರಂತೆ ನೋಡಿ ಎಕ್ಸಾಮ್ನ.
ಹ್ಮ್,
ಅದೇ ಮತ್ತೆ ಅದು ಬಿಟ್ಟಾರೆ ಅದ್ರಲ್ಲಿ ಅದು ಕೂಡ ಇಂಜಿನಿಯರಿಂಗ್ವರು ಬಿ ಬರಿತಾರಂತೆ. ಅಗ್ರಿ ಕಲ್ಚರ್ರ ಎಕ್ಸಾಮ್ನ
ಮರೆ ಸನ್ತ
ಅದು ಸಂಬಂಧ ಇರಲ್ಲಾರು ಎಲ್ಲ ಬರಿತಾ ಇದ್ದಾರೆ ಮತ್ತೆ ಗೋರ್ಮೆಂಟ್ ಇದ್ರ ಬಗ್ಗೆ ನಮ್ಮ ಧಾರವಾಡ ನಲ್ಲಿ ಆಗಿರ್ಬಹದು ಮತ್ತೆ ರಾಯಚೂರ್ ನಲ್ಲಿ ಆಗಿರ್ಬಹುದು ಎಲ್ಲಾ ವಿದ್ಯಾರ್ಥಿಗಳು ಸ ಸತತಎರಡು ದಿನದಿಂದ ಪ್ರತಿಭಟನೆ ಮಾಡುತ್ತಾರೆ ಕೆೇರೆ ಅಂತ ಇಲ್ಲಾ ನೋಡಿ.
ಹಾ, ರೀ
ನಮ್ಮ-
ಹ್ಮ್,
ಧಾರವಾಡ ಮತ್ತ ರಾಯಚೂರಿನಲ್ಲಿ.
ಹಾ, ಹ್ಮ್ ಅದೇ ನಿಮ್ಮ ಇದ್ರಗನೋಡದ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಬಾಳ ವೀಡಿಯೋ ಒಂಟದಲ್ಲಾ ಅದಿಕ್ಕೆ.
ಹ ಅಂತವನೆಲ್ಲಾ ಯಾವ್ದು ಟಿವಿ ನೈನ್ ಆಗಿರ್ಲಿ ಯಾವ್ದ ಇದು ನ್ಯೂಸ್ ಚಾನಲ್ ಗಳಲ್ಲಿ ಸಹಿತ ತೋರಿಸ್ತಾಇಲ್ಲಾನೋಡಿ.
ಅವು ತೋರ್ಸಲ್ರಿ ಮತ್ ತೋರ್ಸಂದ ಮತ್ತ ಇದಾತದ.
ಎಲ್ಲಾ ಪೊಲಿಟಿಷಿಯನ್ ರೀ ನೋಡ್ರಿ ಏನ್ ಮಾಡ್ತೀರಾ.
ಹ್ಮ್, ಈಗ ಓದ್ ಬರ್ದ ಕಿತ್ತ ಪೊಲಿಟಿಷಿಯನ್ದೆ ನಡೀತ ಈಗ ನೋಡು ಈ ಪಿ ಎಸ್ ಸಿ ಪಾಪ ಎಂತ ಇಂಡಸ್ಟ್ ಎಫ್ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡ್ ಬಂದ್ರು ಎಮ್ ಎಲ್ ಎ ಕೈತಳಗೆ
ಎ ಮೇಲೆ ಕೈ ತಳಗೆ ನೋಡಿ ಮತ್ತೆ ಏನ ಓದದು ಕೂಡ ಎಲ್ಲಾ ವ್ಯರ್ಥ ಆಗಿಬಿಡ್ತೈತಿ ನೋಡ್ರಿ ಅವ್ರು ಏನು ಎರಡ ಕೊಲೆ ಮಾಡಿದ್ದು ಅರು ಕೊಲೆ ಮಾಡಿರ್ತಾರೆ ಅ ಮತ್ತವರ್ನೆಲ್ಲಾ ಎಮ್ ಎಲ್ ಎ ಆಗಿ ಮಾಡ್ತಾರೆ ಜನರು
ಹ್ಮ
ಈಗ ಪೊಲಿಟಿಷಿಯನ್ ಏನಾಗಬಿಟ್ಟಿದೆ ಗೊತ್ತಾ ರೊಕ್ಕ ಇಸ್ಗಳುದು ದಾರು ಇಸ್ಕೊಳ್ಳೋದು ಎಲ್ಲಾ ಓಟನ ಮಾರ್ಕೊತಾ ಇದಾರೆ ಜನ ನಾವ ಏನ ವ ಯಾವುದ ಏನಾದ್ರು ಸಮಸ್ಯೆ ಆಗಿರ್ತಿತ್ತಲ್ಲಾ
ಹ್ಞ
ಹೋಗಿ ಪೊಲಿಟಿಷಿಯನ್ ಅವರಿಗೆ ಕೇದ್ರೆ ಏನಂತಾರೆ. ನೀ ನಾನ್ ನಿನ್ಗ ರೊಕ್ಕ ಕೊಟ್ಟಿನಿ ನನ್ಗ ಏನ ಕೇಳಂಗಿಲ್ಲ ಅಲ್ಲೇ ರೊಕ್ಕ ಕೊಟ್ಟೀನಿ ಮುಗೀ ನಂದು ನಿಂದ ಸಂಬಂಧ ಅಂದಬಿಡ್ತಾರ ನಾವ ಏನಾರ ಹ್ಮ
ಮತ್ತ ಕೆಲ್ಸ ಮಾಡ ನಮ್ಮವರು ಅಂತ ಆ ಕರ್ಸ್ತೇವಿ ಕೆಲ್ಸ ಮಾಡ್ಕೊಡಪ್ಪ ನಮ್ಮ
ಮತ್ತ ಏನ್ ಮಾಡಿಕೊಡಲ್ರಿ ಮತ್ತ ಅದೇ ವು ಎಲೆಕ್ಷನ್ ಇದ್ದಾಗ ಮತ್ತ ಕೈಕಾಲ್ ಇಡಾಕ್ ಬರದ್ರೀ.
ಹ್ಮ ಆ ಟೈಮ್ನಾಗ ನೀವ ಬುದ್ದಿತ್ತೇಗ ಬುದ್ಧಿ ಭೇಟ್ಟಿ ಮಾಡಸ್ಬೇಕ
ನಾವ್ ಏನ್ ಮಾಡ್ಬೇಕ್ರ ನಮ್ದ ಏನಾರ ಪ್ರಶ್ನೆ ಕೇಳ್ಬೇಕಿತ್ತ ಅಂದ್ರೆ ನಾವ್ ಏನು ಒಂದು ರೂ ಪ ಲಂಚನ್ನು ತಗೊಲಿ ನಿಷ್ಠಾವಂತ ಅಧಿಕಾರಿ ಇನ್ನ ನಾವ ಮತ್ತ ಹಾಕಿ ಗೆದಿಸ್ಬೇಕ್ರೀ ಆಗ್ಲೇ ನಮ್ದ ಎಲ್ಲಾ ಒಳ್ಳೇದಾಗ ಸರಿ ಜನರಿ
ಹ್ ಬರಬರ
ಈಗ ನಮ್ಮ ರಾಜ ಬಿಟ್ಟು ಪಕ್ಕದ ರಾಜಕ್ಕ ತೆಲಂಗ ತಮಿಳನಾಡಿನಲ್ಲಿ ಡಾ ವಿಜಯ್ ಅವರು ಏನು ಎಷ್ಟು ಟ ಚಂದವಾಗಿ ರಾಜಕಾರಣಿಯನ್ನು ಮುಂದುವರ್ಷ ಕಾರ್ಯನಿರ್ವಹಿಸ್ತಾದಾರೆ ಹ ಮತ್ತ
ರಾ ಮನಷ್ಯ ಹ ಎಲ್ಲ ಗೊತ್ತರೀ ಮೇನ್ ಫಸ್ಟ್ ಅಂದ್ರ ಮಹಿಳೆ ಸುರಕ್ಷತೆ ಸುರಕ್ಷತೆ ಮಾಡತ್ತನಾರಿ.
ಹ್ಮ
ಮಹಿಳೆಯ ಸುರಕ್ಷತೆ ಮತ್ತು ಎಲ್ಲಾ ಎಲ್ಲ ಶಾಲಾ ವಿದ್ಯಾರ್ಥಿ ಶಾಲಾ ಹೆದುರುಗಳ ಬಾರ ಅಂಗಡಿ ಎಲ್ಲ ಇತ್ತಂದ್ರೆ ಬಂದ್ಬ
ಹಾ ನೋಡ್ರಿ ಇಲ್ರಿ ಶಾಲೆಯ ಇಷ್ಟ ದೃಷ್ಟ ಅಂತನ ಐತಲ್ರಿ
ಹ್ಮ
ಅವು ಯಾವ ಅಷ್ಟ ಡಿಸ್ಟನ್ಸ್ ಇಲ್ಲಾರ್ದೇ ಮದ್ಯಪಾನದ ಅಂಗಡಿಗಳು ಇದ್ದಾವೆ ಅವ ಎಲ್ಲನ್ನೂ ಬಂದ್ ಮಾಡಿಸಿದ್ದಾರೆ ಅಂತ ನೋಡಿ.
ಹ್ಮ ಲಗ್ಗ ನದ್ಸ
ಹಾ
ಇಂಥವಾ ಇಂಥ ಇಂಥ ಜನರು ನಮ್ಮ ಕರ್ನಾಟಕದಲ್ಲಿ ಸಹ ಬೇಕು ನೋಡಿ.
ಉಪ್ಪಂದರ ಮಾಡದ ಅಂದ್ರ
ಹ್ಮ ಅವ್ರನು ಅವರು ಅವರು ಎಲ್ಲಾ ಅಷ್ಟು ಮಾತಾಡ್ತಾರೆ ಅಂದ್ರ ಅವ್ರ ದು ಏನು ಇಲ್ಲ ನೋಡಿ ಹೆಸರು ಹೆಚ್ಚಿಗೆ
ಹ್ಮ ಯಾಕಂದ್ರ ಇಲ್ಲವ ಈಗ ರಾಜಕಾರಣಿನಾಗನಿಗ ಸುಮ್ ಮಾಡ್ಬೋ ಮಾಡ್ಬಿಕ ನೋಡ್ರಿ.
ಹ್ಮ ಅವ್ರಿಗೆ ಬೆಂಬಲ ಯಾರು ನೀಡ್ತಾ ಇಲ್ಲ ರೀ ಅವ್ರಿಗೆ ಯಾರು ಬೆಂಬಲವನ್ನು ನೀಡ್ತಾ ಇಲ್ಲ
ಇಲ್ಲಿ ಈಗ ಯಾಕ್ ಕೊಡಲ್ ಗೊತ್ತೇನ್ರಿ ಅವ್ನಿಗೆ ಈ ಈಗ ಈಗ ಪ ಈಗ ಜನ್ರ ಹಚ್ಕಬೇಕು ಎಲ್ಲ ರಚ್ಚಿಗೆ ಎದ್ದಂದ್ರ ಈಗ ಪೊಲಿಟಿಷಿಯನ್ ಯಾಕ ಬೆಂಬಲ ಕೊಡ್ತಾರ ಹೇಳ್ರಿ ಯಾಕಂದ್ರ ಅವರು ಉದ್ಯ ಗೊತ್ತರಿ ಅವ್ರ ಅಧಿಕಾರ ಇರೊ ಬಿಟ್ಟು ಯಾವನ ಈಗ ಬಂದು ಯಾವ ಬಂದು ಸುಡ್ಡೆನ್ಲಿ ಬಂದು ಈಗ ಟಿ ವಿ ಕೆ ಟಿ ವಿ ಕೆ ಇಷ್ಟ ದಿನ ಪಕ್ಷಿನ ಇದ್ದಿಲ್ಲ ಆದರ್ಶ್ ಪಕ್ಷ ಇತ್ತು ಈಗ ಒಂದ ಸೀದ ಈಗ ಒಂದ ಸೀದ ಸರ್ಕಾರ ಯಾರ ಹಕತಾರ ಅದೀಗ ತಲಿಕೆಟ್ ಉಪೇಂದ್ರ ವಸತ್ ಮಾಡ್ತಾನ ಹೊಸ ಪಕ್ಷ ಕಾಡಿ ಅವಾಗ ನಿಂತ ಗೆದ್ದನಂದ್ರೆ ಸಿದ್ದರಾಮಯ್ಯ ಅಲ್ಲಿ ನಮ್ಮ ಇದು ಡಿ ಕೆ ಗೆ ಲಿ ಹೆಂಗ ಹೆಂಗ್ ಬಿಡ್ ಕೊಡ್ತಾರ ಹೇಳ್ರಿ
ಬಿಟ್ ಕೊಡಲ್ ರಿ ಅವ್ರು
ನಿಂದು ರೊಕ್ಕ ಬಲ ಚ ಕಷ್ಟಪಟ್ಟು ರೊಕ್ಕ ಓಡ್ಕೊತಾರ ಈಗ ಅವರೇ ಬಂದು ಏ ರೊಕ್ಕ ಹುಡ್ಕಬಿಡು ಜನ್ರಿಗೆ ಕೊಡಂಬಂತದ್ರ ಯಾರು ಸುಮ ಕೊಡ್ತಾರ
ಯಾರು ಕೊಡಲ್
ಹ್ಮ್ ಚೆನ್ನದ ಗಣಿ ಅದಾರೀ ಇದು ರಾಜಕಾರಣಿ ಅದಾರ ರೊಕ್ಕ ಸಲ್ಕಿನಿಂದ ಹೊಡಿಬೇಕು ನೋಡ್ರಿ ಹೋಯದ ಅಂದ್ರಲ್ಲಿ
ಹಂಗಾಗ
ಹ್ಮ್ ಅವ್ರ ನಿಮ್ ಅನಿ ಸಿಂಗೇ ನೋಡ್ರಿ ಅವ್ರ ಇವ್ರ ಬಿಡ್ರಿ
ಏ ಅದು ಹೋಲ್ ಬಿಡ್ರಿ ನಮ್ಮ ಕ್ಷೇತ್ರಕ್ಕೆ ಬಂದಂತ ಹಣವನ್ನು ಎಲ್ಲ ಕೊ ಕೊಪ್ಪಳದ ಕೊಪ್ಪಳಕ್ಕೆ ಕೊಡ್ತಾ ಇದ್ದಾನೆ ಏನ್ ನೋಡಿ
ಈಗ ಇವನು ಹಂಗೆನ ರೀ ಹ ಉಮೇಶ್ ನಮ ಇದು ಕಲಬುರಗಿ ಜಿಲ್ಲಾ ಇದು ಎಂ ಪಿ ಹ್ಮ್ ಅಬಿರ್ ಉಮೇಶ ಅದೇ ಉಮೇಶ ಯಾದವ್ ನೂರ್ ಕೋಟಿ ಶ್ಯಾಂಕ್ಷನ್ ಎದಕ ಏನಂತ್ರಿ ಈಗ ನೆಸಸರಿ ಇಲ್ಲತ್ ವಾಪಸ್ ಕಳಸನೆ ಫಂಡ್
ನೋಡ್ರಿ ಏನ್ ಎದಕ್ಕ ನೆಸಸ್ಸರಿ ಇಲ್ರಿ ರೈತರ ಸಾಲ ಮನ್ನಾ ಮಾಡನ್ರಿ ರೈತರಿಗೆ ಎಷ್ಟ್ ಎಷ್ಟೋ ಸಮಸ್ಯೆ ಅವೆ ನಿರ್ವಣ ಮಾಡ ಅಂತ ಹೇಳಬಿಡ್ರಿ ಅಷ್ಟ್ರ ಆಗಲ್ರಿ
ಈಗ ಆಯ್ತ ಅದಕ್ಕೆ ಈಗ ಏನ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡದ ಇದು ಸವದತ್ತಿ ಗೊತ್ತಲ್ರಿ
ಹಾ ಸೌದತ್ತಿರಿ
ಸೌದತ್ತಿಗೆ ಸೆಂಟ್ರಲ್ ಗೌರ್ಮೆಂಟ್ ಎರಡ್ನೂರ ಐವತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಈಗ ಸುತ್ತಮುತ್ತ ಈಗ ಈಗ ಬಂದ್ ಮಾಡ್ತಾರ ಗುಡಿ ಒಂದ್ ವರ್ಷ ವರ್ಷ
ಎದರ ಸಂಬಂಧ ರೀ
ಅಲ್ಲಿ ಡೆವಲಪ್ಮೆಂಟ್ ಪೂರ ಗುಡಿ ಎಲ್ಲ ಗ ಗೌರ್ಮೆಂಟ್ ಅಂಡರು ಸೆಂಟ್ರಲ್ ಗೋರ್ಮೆಂಟ್ ಟೂರಿಸಮ್ ಮಾಡ್ತಾರ ಅಲ್ಲಿ
ಓ ಹಾ ರೀ
ಅದು ಚಲೋ ಒಂದ್ರಿ ಪ್ಲಾನ್ ಮಾನ್ ಹೋದಾಗ ಶ್ಯಾಂಕ್ಷನ್ ಗ ಎರ್ಡ್ನೂರ ಐವತ್ತು ಕೊಟ್ಟಿದು ಈಗ ಅದು ಫುಲ್ ರೆಟ್ರಿಕ್ಟೆಡ್ ಏರಿಯಾ ರಿ ಅದು
ಅದ್ರಾಗ ಎಷ್ಟು ಡೆವಲಪ್ ಮಾಡ್ತಾರೋ ಅದಕ್ಕೆ ಅದ್ರಾಗ ಎಷ್ಟು ರೊಕ್ಕ
ಇಲ್ಲ ಇಲ್ಲ ಅದ ಮಾಡ್ತಾರೀ ಗೌರ್ಮೆಂಟ್ ಸೆಂಟ್ರಲ್ ಮಾಡ್ಬೇಕ ಆತ್ ಈಗ ನಿಂಬಲ್ಲಿ ಸೆಂಟ್ರಲ್ ಪ್ರಾಜೆಕ್ಟ್ ಬಂದು ನೋಡಿದ್ರಲ್ರಿ ಹೈವೇ ನಿಮ್ ಜರಿ ಅಲ್ಲಿ ಅವ್ರೆ ಅದ ಸೆಟ್ರಲ್ ಅವ ಇ ಅಂದ್ರ ಇದೇ ಹತ್ರಿ ಕೆಸ ಹತ್ತ ಅದಕ್ಕೆ ಸೆಂಟ್ರಲ್ ಯಾರು ಏನ್ ಮಾಡಪ್ಪಾ ಇಲ್ಲ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗ ನೋಡ್ರ ಅದು ಹೈವ ನೋಡ್ರಿ ಹೆಂಗ ಆಗ್ತದ. ಅಲ್ಲಿ ನಮ ಟೂ ವೀಲರ್ ಮ್ಯಾಲ ಅಲೋವ್ ಇಲ್ರಿಅದು.
ಮ್ಯಾಗಿದೇನ್ರಿ ಅಲೋವ್
ಫೋರ್ ವೀಲರ್ ಫೋರ್ ಲೈನಾದು ಮುಂಬೈ ಟು ಚೆನ್ನೈ.
ಹಾ ಮುಂಬೈ ಟು ಚೆನ್ನೈ ಹೌದ್ರಿ ಬಾರಿ ನೋಡ್ರಿ ಮಜಾಕ್ಲ್ರಿ ಸರಿಯಾಗೈತ್ ಪೂರ್ತಿ ಮಸ್ತ್ ಐತ್ ಹ್ಮ.
ಎಕ್ಸ ಪಚಶೆ ಚಸೆ ರೂಪ ತ ಹತ ರ ಹ್ಮ್ತ್ತ
ಒಬ್ಬ್ರೊಬ್ರ ಕಟ್ತಾರ ಒಬ್ಬ್ರೊಬ್ಬ್ರ ಕಟ್ಟಲ್ ಟೋಲ್ ಬಿ.
ಏ ಪೋಲಟೀಷನ್ ಕಟ್ಟಲ್ರಿ.
ಪೋಲಿಟಿಷನ್ ಇಲ್ರಿ
ಕಟ್ಟಲ್ರಿ ಎಸ್ ಕ ಕಟ್ಟಲ್ಲ ಯಾಕಕಟ್ಟತಾರಂತ ಈಸ್ಟವರ್ಷಿಂದ ಕಟ್ಟಿಲ್ಲ ಈಗ್ ಕಟ್ಟಮೇನ್ ಅಂತಾರ ಅವ್ರು.
ಹ್ಮ್,
ಈಗ ಏನ್ರಿ ನಿತ್ಯನ್ ಕೇಳಾರ ಅಂದ್ರೆ ಈಶ್ವರ್ನಿಂತ ಅವ್ರೇಏನ ಮಾಡ ಲ್ಲ ನಾಎನ್ ಮಾಡ್ಲಪ್ಪಾ ಅಂತಾನವನು.
ಹ್ಞ್, ಕರೆೇನೆ
ಹ್ಮ ಯಾಕ ಕಟ್ತಾರ ಹೇಳ್ರಿಅವರು ಮೈ ಮೇಲ್ ತೋತ
ಅದು ಮೊನ್ನೆ ನೋಡಿದ್ರಿಲ್ರಿ ರಾಜಕಾಣಿಗಳು ಆರ್ ಸಿ ಬಿ ಮ್ಯಾಚಿಗಾಗಿ ಟಿಕೆಟ್ ನಲ್ಲಿ ವಿಧಾನಸೌಧ ವಿಧಾನಸಭೆಯಲ್ಲಿ- ಚರ್ಚೆ ಮಾಡರಂತ.
ನಗ ಆಡ್ಯವ ಐದ ಓಟ್ ಕೊಡ್ರಿ, ಐದ ಟಿಕೆಟ್ ಕೊಡರಿ ಮೂರ್ ಮೂರ ಟಿಕೆಟ್ ಕೊಡ್ರಿ -
ಐದ-ಐದ ಟಿಕೆಟ್ ಕೊಡ್ರಿ ಅಂತ. ಅಷ್ಟೊಂದು ಹಣ ಗಳಿಸಿರ್ತಾರೆ ಒಂದು ಟಿಕೆಟ್ ಪ ಕಡಲ್ಲ ಆಗಲ್ಲ ಅಂದ್ರೆ ಏನ್ ಹೇಳ್ಬೇಕ್ರ ನಿಮಗ.
ಹ ಅದಕ್ಕೆ ಇವರು ಏನ್ ಮಾಡ್ರ ಐಪಿಎಲ್ ಲ್ದವರು ಸಿದಾ ಬೆಂಗ್ಗಳೂರ್ ಇದು ಅಮದಾಬಾದ್ ಆಗ್ಬಿಟ್ರು ಫೈನಲ್ ಫೈನಲ್ ಮ್ಯಾಚ್.
ಹ್ಮ್,
ಹ್ಮ್, ಈಗ ಹೊಸ ಸ್ಟೇಡಿಯಂಮಾಡ್ಲತ್ತಾರಲ್ರಿ ಬೆಂಗ್ಳೂರ್ನಗ.
ಹಾ, ಬೆಂಗಳೂರಿನಲ್ಲಿ ಜನ ಸಂಖ್ಯೆ ಕಡಿಮೆ ಐತಲ್ರಿ.
ಹ್ಮ್
ಆ ಜನಸಂಖ್ಯೆ ಹೆಚ್ಚಿಸಲು ಹೊಸ ಕ್ರೀಡಾಂಗಣವನ್ನು ಮಾಡ್ತಾ ಇದ್ದಾರೆ ನೋಡಿ.
ಮೊನ್ನೆ ಉದ್ಗಾಟನೆ ಉಘ ಉದ್ಘಾಟನೆ ಆಯ್ತರಿ ಮೊನ್ನೆ ಒಂದು.
ಹ್ಮ್, ಈಗ ಎಷ್ಟು ಜನ ಕೂಡಬೋದ್ರಿ ಅಲ್ಲಿ.
ಅದೇ ಅಂದ್ರೆ ಅತ್ತಗಂದ್ರಕೂಡ ಐವತ್ತು-ಅರವತ್ತು ಸಾವಿರ ಆತದರಿ.
ಹೌದೇನ್ರಿ.
ಹ್ಮ್, ಅಷ್ಟೆ ಮಾಡ್ತಾರೋ ಅದು ಕಾಲ ತುಳಿತದಿಂದ ಹೊಸದ ಮಾಡ್ತಾರಿ.
ಹ್ಮ
ಅಂದ್ರ ಚಿನ್ನ ಸಾಮ ಬೆಂಕಿರಿ ಅದ್ರಟ್ಟೆ ಅದ್ರಷ್ಟ ಎಂತ ಎಂತಂತ ತ್ರೀಲ್ ಮ್ಯಾಚ ಓದತೇರಲ್ ಒಳ ನೋಡಂ
ಹ್ಮ್, ಅಂದ್ರೆ ನಮ್ಮ ದೇಶದ ನಮ್ಮ ವರ್ಲ್ಡ್ ನಲ್ಲಿ ಅತಿ ದೊಡ್ಡ ಸ್ಟೇಡಿಯಂ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ನೋಡ್ರಿ.
ಹ್ಮ್, ಅದು ಗುಘಾಟಿ ಸ್ಟೇಡಿಯಂ ಇತ್ರ್ಪಾ ಎಲ್ಲ ಅದಕ್ ನೇಂದ್ರ ಮೋದಿ ಮಾಡ್ಕೊಂಡು.
ನರೇಂದ್ರ ಮೋದಿ ಹೌದು.
ಅಲ್ಲಾ ಅಲ್ ನೋಡ್ರಿ ಅಹಮದಾಬಾದ್ ಹೆಂಗ ಮಾಡ ಪೈಲಾ ಅವ ಹದಿನೈದು ವರ್ಷದಿಂದ ಅದು ಅಮದಬಾದ್ ಹೆಂಗಿತ್ತ್ ಗೊತ್ತೆನ್ರಿ?
ಹಾ ರೀ
ಕ ಇದು ಕಲಬುರ್ಗಿ ಈ ಕರ್ನಾಟಕನ ಕಲಬುರ್ಗಿ ರಾಜಕಾರಣಿ ಹೆಂಗಿತ್ತು. ಹಾ ಕಂಡುರಂಗ ಇತ್ತ್ ಬ್ರೋ.
ಹಾ ರೀ
ಹೋಗಿ ಎಲ್ಲ ಇದ ಗೊತ್ತಲ್ಲ ಹದ್ನೈದ ವರ್ಷದಾಗ್.
ಹಾ
ಅಲ್ಲಿ ಅಲ್ಲಿ ಎಲ್ಲಾ ಅದೇ ಡೆವಲಪ್ ಯಾಕ್ ಆಗ್ಯದ ಅಂದ್ರ ಅಲ್ಲಿಂದು ಪಲಾರ ಗುಜರಾತ್ ನಾಗ ಇಬ್ಬರ ಬಿಜನಿಯರ ಬರ್ತಾರಲ್ಲ
ಬಿಲ್ಲೆನಿಯರ್ ಹಾಂ ರೀ.
ಯಾರು ಅಂಬಾನಿ ಪೈಲಾ ಮಾತ್.
ಅಂಬಾನಿ ಹೌದ್ರಾ
ಅಡಾನಿ ಇಬ್ರು.
ಅದಾನಿ ಅಂಬಾನಿ ಅವ್ರ ಇಬ್ಬರದು ಗುಜರಾತೆ ರೀ?
ಇಬ್ಬರೂ ಗುಜರಾತ ರಿ ತೆಲಿ ಅದಕ್ಕೆ ಹಂಗವಾ ರಿ ಅವ ಯಾಡ್ದುರ್ದು.
ಅಯ್ಯೋ ಹ.
ಮೋದಿ ಏನ್ ಮಾಡ್ಯಾನ್ರಿ ಮೋದಿ ಬಂದ ಮ್ಯಾಲ ರಾಜಕಾರಣಿ ಬಂದ ಏನಿಲ್ರಿ ಅವ ದೊಡ್ಡ ದೊಡ್ ಪ್ರೊಜೆಕ್ಟ್ ಆಗ ಇವ ಏನ್ರೀ ನೀ ಈಗ ಇಬ್ರೂ ರಾಜಕಾರಣಿ ಅಂದ್ರ ಕೋ ಕೋಟ್ಯಂತ ರೂಪಾಯಿ ಪ್ರಾಜೆಕ್ಟ್ಗೊಳ್ ಶಾಂಕ್ಷನ್ ಮಾಡಿರ್ತಾವ್ರಿ. ಹಾಕವ ಇರ್ತಾವ ಅವ ಏನ್ ಮಾಡಿದ್ರು ಒಸ್ಸೂ ಎಸ್ಸ ಗೌರ್ಮೆಂಟ್ ಪ್ರೊಜೆಕ್ಟ್ ಎಲ್ಲ ಇವ್ರಿಗ ಕೊಟ್ಟಾರಿ ಅಡಾಣಿ ಅಂಬಾನಿ ಇಬ್ರಿಗಿ ಒಸ್ಸೂ ಸೋ ಅವ್ರೆಲ್ಲಾ ಏನ್ ಮಾಡ್ಯರಾ ಅವಾಗ ಅವಾಗೆ ದೊಡ್ಡ ದೊಡ್ಡ ದೊಡ್ಡ ಪೂರಾ ಏನ್ ಮಾಡ್ಯಾರ್ ಆಸ್ತಿ ಖರಿದಿ ಮಾಡ್ಯಾರ್ ಪೂರಾ ಹಚ್ತೀನಿ ನಿಂದರ್
ಹೌದ್ರಿ ಹಾಂ